ಹ
ಹ್ಮ್
ಹ್ಮ್ ಏನ್ ಮಾಡ
ಹಲ್ ಜ್ಯೋತಿ ಮರೆ.
ಏಳ್ರಿ.
ಏನ್ ಮಾಡ್ತಾರ.
ಏನ ಇಲ್ ನೋಡ್ರೀ
ನಮ್ಮ್ೂಊರಿಗೆ ನಿಮ್ಮ್ಊರಿಗೆ ಡಿಫ್ರೆನ್ಸ್ ಒಂದು್ ಎಂಬತ್ ಕಿಲೋಮೀಟರ್ ಐತಿ ಅಲ್ಲಿ ನಿಮ್ ಕಡೆ ಮಳೆ ನಮ್ಮ ಕಡೆ ಮಳೆ ಬೆಳಗ್ಗೆಡ್ದದ್ದು ಬಿಟ್ಟ ಎಲ್ಲ ಅಲ್ಲ
ಇಲ್ಲೇನ ಇಲ್ ನೋಡ್ರಿ ಮಾಡಗ ಎತ್ತಷ್ಟು
ಅಂದ್ರ ಮಳೆ ಬಿಟ್ಟಿಲ್ಲ ಅಂದ್ರೆ ಏನ್ ಜೋರ ಏನಲ್ಲ
ಹ್ಮ್
ಜನ್ನಗೂಮಿ
ಹ್ಮ್ ಹ್ಮ್ ಹ್ಮ್್ಮ ಅತ್ತಾಗ ಮನ್ನನಾಡ್ಸ
ಮಳೆ ಜುಬ್ರ ಇಲ್ಲಲ್ಲ ಮಳನಾಡಲ್ಲ ನಮ್ದು ನಮ್ದು ಬಯಲ್ ಸೀಮಿ ಹಲೋ
ಅಲ್ರರಿ ಉಡೆ ಮಾಡಜೋ ಆಗ
ಹ್ಮ ಯಾವ್ದೋ ಒಂದು ಚರ್ಚೆ ಬಗ್ಗೆ ನಮ್ಮ್ ಮನೆಯಾರ್ ಮಾತಾಡ್ತಾರಂದರಿ ಹಂಗ ಮಾತಾಡ ಚೊರ್ತೆೆ ಬಕಲ್ಲ
ಅಚಿ ಬಗ್ಗೆ ಏನ್ ಕೇಳನ್ಕಡ್ರಿ
ಕೇಳುವಂತ
ಕೇಳನ್ ಕೊಡ್ರಿ ಅಂದೆ ಹಲೋ
ಹ್ಮ
ಹಲೋ
ಹ್ಮ್ ತಡದ ತಡದ ನಮಸ ಹಲೋ
ಹಲೋ
ಹಾ ಕೇಳ್ತಾರ
ಹಾ
ಂಗಾ ಪೂಡಿ ಚಟ ತಂಬೋಗ
ಹಲೋ
ಹ ಗಊಟ ಮಾಡ ನಡ್ ಹೈ ಮಾಡಬಟ್ ಭಾಯ ಕಲ್ತ ಹಲೋ ಹಲೋ
ಹಲೋ
ಹ ಟ್ರೈನ್ ಯಾವ ಅಡ್ಡಡ್ರೆ ನ
ಹ್ಮ್ ಅಡ್ಡ್ಯಾಡ ಅವಾವ್ರಿ
ಹ ಟ್ರೈನ್ ನಿ ಚಲೋ ಅಂತಿರೋ ಅಥವಾ ಬ ಬಸ್ ಜರ್ನಿ ಚಲೋ ಅಂತಿರೋ
ಟ್ರೈನ್ ಚ ಆಂಟನಿಿನ ಲ್ರಿ ಯಾಕಂದ್ರ ಮಕ್ಕಂದು ಹೋಗ್ಬಹುದು ರೆಸ್ಟ್ ಮಾಡ್ಬಹದು ಮತ್ತ ವಾಶ್ರೂಮ್ಗೆಲ್ಲಾ ಹೋಗಕ ಚಲೋ ಆಕತ್ರಿ
ಚಟ್ನಿ ಪುಡಿ ತಂಬ ಚನ್ನಂಗ ಐತಿ ಇಡಿ ಸಾರು ಚಟ್ನಿ ಪುಡಿ ಬೇಡ ಇ ನೀ ವಸ್ಟ್ ಮಾಡಂಗಿಲ್ಲ ಹಲೋ
ಹಾ ಹಲೋ ರೀ
ಏನ್ ಮಾಡಾಕತ್ತರಿ
ನಾವ ಏನ್ ಮಾಡಕತಿಲ್ರರಿ ನೀವ್ರಿ
ನಾವವು ಏನಿಲ್ರಿ ಊಟ ಮಾಡ್ಬೇಕು ಊಟ
ಊಟ ಆಗೇತ್ ನೋಡ್ರಿ ನಿಮ್ದ್ ಊಟ
ಏನು ಅಡ್ಗೆ ಮಾಡಿದ್ರಿ
ನಾವುೂ ಇದನ್ ಸಾಂಬಾರ್ ಇತ್ರಿ
ಹಾ ಏನ್ ಸಾಂಬಾರ ಹ್ಮ ಹ್ಮ್
ನಿಮ್ದೇನಿ ಮಾಡಿರಿ
ನಾವವು ಮಳೆ ಮಡ್ಕಿ ಕ ಮಡ್ಕಿ ಕಾಳನ್ ಸಾರು ಮಾಡನ್್ರಿ ನನ್
ಹ ಮೊಳಕೆಕಾಳ
ಅನ್ನ
ಹ್ಮ ಹಾ ಮತ್ರಿ
ಅನ್ನಾರೊಟ್ಟಿ
ಹ್ಮ್ ಹೆಂಗ್ ಮಾಡ್ತೀರಿ ಸಾರ್
ಸಾರ ಮಸಾಲೆ ಎಲ್ಲಾ ರುಬ್ಬಿ ಹಾಕಿ ಮಡ್ಕಿಕ ಸಾರು ಮಾಡದ್ರೆ
ಮಳ್ಕಿ ಬಿಟ್ಟಿರ್ತವಲ್ರಿ ಅಂತ ಕಾಳ
ಹ್ಮ್ ಸತ್ಯಾಗ ಮಾಡ್ಕಿ ಕಾಳ್ತನ್ನ್ರರಿ
ಹಾ
ಮೊಳ್ಕೆ ಕಾಳ ಸಾರು ಮಾಡೇನ್ರಿ ನಮ್ಮ ಮನೆಯರಿಗ ಇಷ್ಟ ಸಾಂಬಾರ್ ಅದು
ಹೆಂಗ ಹೇ ಹೆಂಗ್ ಮಾಡ್ತಿರದ ರೆಸಿಪಿ ಹೇಳ್ರಿ ನೋಡೋಣ
ಹ್ಮ್ ಟಮೊಟ ಈರುಳ್ಳಿ ಹುರ್ಕಳದು ಕಾಯಿ ಒಂದ ಸಪ್ಪ ಸ್ ರುಬ್ಕ ತಗುರ್ಕಳದು ಒಂದ ಸ್ವಲ್ಪ ಕಾಯಿ ಒಂದ್ಸಲ್ ಟಮಾಟ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರ ಸೊಪ್ಪು
ಹ್ಮ್
ಆ ಬೆಳ್ಳುಳ್ಳಿ ಎಲ್ಲಾ ಹಾಕಿ ಮಿಕ್ಸಿಗೆ ಹಾಕದು ಮಿಕ್ಸಿ ಹಾಕಿ ಎಣ್ಣೆೊಳಗೆ ಫ್ರೈ ಮಾಡೋದು ಸಾಂಬ ಚಟ್ನಿನ
ಹ್ಮ್
ಮೊಕೆ ಕಾಳು ಕುದ್ದಿಕ ಸ್ಲ್ಪ ಒಂದ ಒಂದ್ ಕುದ್ದಿ ಅಷ್ಟು ಕುದಿಸಕೊಳ್ಳೋದು
ಹ್ಮ್
ಹ್ಮ್ ಒ ಕುದಿ ಕುದಿಸಿ ಅದನ್ನ
ಎದ್ರ ಕುಕ್ಕರ್ನದುರ
ಹಂಗ ತಬರಿ ಒಳಗ ನೀರ್ ಹಾಕಿಬಟ್ಟು ಒಂದ ಸ್ವಲ್ಪ ಅದೇ ಜಾಸ್ತಿ ಕುದಸಂಗಿಲ್ಲ ಸ್ವಲ್ಪ ಕುದಬಿಟ್ಟು
ಹ್ಮ್
ಹುಲ್ಸಿ ಚಟ್ನಿ ಏನ್ ನಾವವು ಎಣ್ಣೆಯ ಒಳಗೆ ಹುರಿದಿರ್ತೀವಲ್ಲ ಅದ್ಕ್ ಹಾಕಿ ಮುರುಚಿಕ್ ತಗ ಕಷ್ಟ ಚಟ್ನಿ ಹುರ್ದಿರ್ತೀವಲ್ರರಿ
ಹ್ಮ್
ಉಕೊಂತೀವಿ ಎಣ್ಣೆ ಇದೆಲ್ಲ ಮಿಕ್ಸಿ ಮಾಡ್ಕೊಂಡು ಅದನ್ನ ಅದಕ ಹಾಕದು ನೀರೊಳ ಕುದಸಿರ್ತೀವಲ್ಲಾ ಕಾಳು
ಹ್ಮ್
ಅದನ್ನ ಅದಕ್ಕೆ ಹಾಕೋದು ಖಾರ ಪುಡಿ ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು
ಹ್ಮ
ಸ್ವಲ್ಪ ಮಸಾಲೆ ಹಾಕದು ಚಿಕನ್ ಮಸಾಲ
ಹ್ಮ್
ಸಾಂಬಾರ್ ಮಾಡೋದು ಹಾ ಟೇಸ್ಟ್ ಆಗಿರ್ತದೆ ಸಾಂಬಾರ್ ಹ್ಮ್ ಮಳೆ ಮಳಕ ಹೊಡದಿದ್ದ ಮಡಕೆ ಕಾಳ ಸಾಂಬಾರು ತುಂಬಾ ರುಚಿಯಾಗಿ ಇರ್ತತಿ ಮಟನ್ ಸಾಂಬಾರ್ ತರ ಇರ್ತತಿತಿ ಸಾರು
ಹ್ಮ್ ಹ್ಮ್ ಹ್ಮ್ ಹ್ಮ್
ಕ್ಕ ರೊಟ್ಟಿ ಮುದ್ದಿಗೆ ಟೇಸ್ಟ್ ಆಗಿರ್ತತಿ ಊಟ ಮಾಡಕ್ ನೀವ ಮಾಡ್ತೀರ ನ್ರರಿ ಆತರ
ನಾವವು ಹಂಗ್ ಮಾಡಲ್ರಿ ನಾವ್ ಕಠಿನ್ ಸಾರ ಮಾಡ್ತವ್ರಿ ಕಟ್ಟಿನ್ ಸಾರ್ ಅದರ್ದ ಕಟ್ ತಗೋದ ನೀರ್ ತಗದ್ರಿ
ಹ್ಮ್ ಹ್ಮ್ ಹ್ಮ್
ನೀರ್ ತಗದು ಕಾಳ ಕಂಬಿಸಿ ಪಲ್ಯ ಮಾಡ್ತವ್ರಿ
ಕಾಳ್ ಪಲ್ಯ ಮಾಡೋದು ಅದ್ರ ಕಟ್ಟಿ ನೀರು ಸಾರು ಮಾಡೋದು
ಹ್ಮ್ ಹ್ಮ ಹೌದ್ರಿ
ಹಂಗ್ ಮಾಡ್ತೀರ ನೀವು ನಾ ಹಂಗ್ ಮಾಡಲ್ರಿ ನಾವ್ ಹಂಗ ಮಾಡಲ್ರರಿ ನಮ್ಗ ಇಷ್ಟ ಆಗಲ್ಲತರ ಮಾಡದು ಪಲ್ಯ ಮಾಡ್ತಿವ ಹಂಗ ಕುದಿಸಿ ಬಿಟ್ರೆ ರೊಟ್ಟ ಹಾಗಗೆ ಮಡಕೆ ಉಳ್ಳಿ ಮಳ್ಳಿ ಕಾಳಿಂದ ಮಡ್ಕೆ ಕಾಳಿಂದ ಪಲ್ಯ ಮಾಡ್ತೇವಿ ರೊಟ್ಟಿ ಪಲ್ಯ ರುಚಿಯಾಗಿರ್ತತಿ ಅದಕ್ ಉಪು ಖಾರ ಕುರಳ ಪುಡಿ ಸ್ವಲ್ಪ ಶೇಂಗಾ ಪುಡಿ ಎಲ್ಲಾ ಹಾಕಿ ಪಲ್ಯ ಮಾಡ್ತೀವಿ
ಹ್ಮ್
ತಿನ್ನಾಕ್ ಚೆನ್ನಾಗಾಗಿರ್ತತಿ ನಮ್ಗ ಅನ್ನಕ್ಕ ಸಾಂಬಾರು ಬೇಕಂತ ಬೇಕಲ್ಲ ಹ ಹಂಗಾಗಿ ಸಾಂಬಾರಗು ಈ ತರ ಸಾಂಬಾರ ಮಾಡ್ತೀನಿ ಸಾಂಬಾರು ಅನ್ನ ಟೇಸ್ಟ್ ಆ ಅನ್ನ ಸಾಂಬಾರ್ ಟೇಸ್ಟ್ ಆಗಿದ್ರಾನ ನಮ್ಮ ಮನ್ಯಾಗ ಊಟ ಮಾಡೋದು ಇಲ್ಲದ್ರೆ ಊಟ ಮಾಡಲ್ಲ ಹೆಂಗ ಬೇಕಕ್ ಹಂಗ ಮಾಡಿದ್ರ ಹಂಗಾಗಿ ಎಲ್ಲಾ ಮಿಕ್ಸ್ ಇದೆಲ್ಲ ಹಾಕಿ ನಾರುಬ್ಬಿನೇ ಸಾರು ಮಾಡೋದು ಹ ಹೆಂಗ್ ಬೇಕಂಗ ಮಾಡಿದ್ರೆ ಉಣಂಗಿಲ್ಲ
ಅಂದ್ರೆ ಇದನ್ನೆಲ್ಲಾ ಸೇರ್ಸ್ತೀರೇನ್ರೀ ನೀವು
ಹೇಂದು
ಲವಂಗಲ್ಲ
ಲವಂಗ ಲವಂಗ ಚೆಕ್ಕಿ ಲವಂಗ ಹ ಚಕ್ಕಿ ಲವಂಗ ಹ ಕಾಟಾ ತನು ಹಲೋ ಹ ಕಟ್ಟಾ ತನ್ನ ಇ ಬಟ್ಟನ್ ಹ ಕಟ್ಟಗೈತೆ ಹತ್ತು ನಿಮಿಷ ಆತ ಹ್ಮ